ಕೆ
ಹಾ ಕೇಳಕ್ತ್ತದೇವ್ಳ ಅಮ್ಮ ಕರದ್ಲಾ ಯಾಕ ಒಂದ ಸ್ವಪ ಹೋಗಿ ಬಂದೆ ಅದಕ್ಕೆ ಕಟ್ ಮಾಡಿದೆೆ ಹ್ಮ್
ಅದೇ ಹೇಳ ಕುಂತಿದ್ದ ಕಬಾಬ್ದು
ಅದೇ ಹೇಳತನ್ನಲ್ಲ ಯಾಕ ಕರದ್ಲು ಜರ ಹೋಗ್ ಬಂದೆ ಅದಕ ಕಟ್ ಮಾಡಿದ್ನ
ಹ್ಮ್ ಹ್ಮ್
ಅದ ಕಬಾಬು ಫಸ್ಟ್ ಈಗ ಅರ್ಧ ಕರ್ಕೊಂಡು ಆಮೇಲೆ ಮತ್ತತ್ ಇನ್ನೊಂದ್ಸಲ ಎಣ್ಣಗ್ ಹಾಕ ಬಹುದು ಆ ಚಂದ್ ಅವಾಗ ಖಡಕ್ ಆಗ್ತವ ಕರ್ಕರ್ ಅಂತದ ಒಂದೇ ಮಾಡ್ರ ಸ್ ಮ ಫ್ರೈ ಮಾಡ್ಕೋಬೇಕು
ಹೌದೇ ಎ್ಣ ಜಾಸ್ತಿ ಹೋಗಲ್ಲಕ್ಕ ಕರ್ದ್ರೆ
ಇಲ್ಲ ಇಲ್ಲ ಇಲ್ಲ ಜಾಸ್ತಿ ಹೋಗಲ್ಲ ಅದೇನು ನಾವು ಸೋಡ ಹಾಕಿದ್ರ ಉಬ್ಬತದ ಸೋಡಾ ಏನ್ ಹಾಕಂಗಿಲ್ಲಲ್ ನಾವು ಬಜಗ ಆದ್ರ ಇಟ್ಟು ಉಬ್ಬ ಗಸಿಂದ ಎಣ್ಣೆ ಅಳ್ಕೊಂತ
ಹ್ಮ್ ಹ್ಮ್ ಸೋಡಾಗೆ ಹೇಳ್ಕೊಂತರ ನಿಮ ಜಾಸ್ತಿ
ಸೋಡಾ ಏನು ಹಾಕಕ್ಬಾರತಿದ
ಹ್ಮ್ ಹ್ಮ್ ಹ್ಮ್
ಎಣ್ಣೆ ಎಳಳ್ಕೋದೇ ಸೋಡಾ ಬಜಿ ಹಿಟ್ಟಿಗೆ ಹಾಕಿದಾಗ ಹೆಂಗ ಎಣ್ಣೆ ಎಲ್ಲ ತುಂಬ್ಕೊ ಬಿಟ್ಟಿರ್ತದ ಬಜಿದಾಗ
ಹೌದು
ಹ್ಮ್ ಅದಕ್ಕೆೇ ಇದಕ್ಕೇನ್ ಎಣ್ಣೆ ಹೋಗಲ್ಲ ಭಾಳ ಹಂಗೆ ಇರ್ತದೆ ಎಣ್ಣೆ ಏನು ಖಾಲಿ ಆಗಲ್ಲ ಹ್ಞೂ
ಹ್ಮ್ ಹ್ಮ್ ಅಲ್ಲ ಎಣ್ಣೆ ಜಾಸ್ತಿ ಇಡ್ಕೊಂತೀ ಅನ್ಕೊಂಡೆ ನಾನು
ಇಲ್ಲ ಇಲ್ಲ ಏನ್ ಎಣ್ಣೆ ಇಡ್ಕೊಲ್ಲ ಈ ಹಿ ಹಿಟ್ಟಐತೆಲ್ಲಾ ಹಿಟ್ಟು ಲೈ ಈಟಾಗಿ ಅದಕ್ಕ ಉದ್ರ ಉದ್ರಾಗಿ ಎತ್ತಿರಬೇಕು ಜಗ್ಗಿ ನೀರ್ನು ಮಾಡಿ ಕಲಸ ಕಸ ಬಜಿ ಥರ ಹಾಕ್ಬಾರ್ದು
ಹ್ಮ್ ಸ್ವಲ್ಪ ಉದ್ರಾ ಭದ್ರಾನೇ ಇರ್ಬೇಕಾನ ಸುಮ್ ಸ್ವಲ್ಪ ಸ್ವಲ್ಪ ಬತ್ತಿರ್ಬೇಕನ್ನದಕ್ಕ
ಈ ಒಂದ್ ಲೇರ್ ಅಷ್ಟೇ ಹತ್ತಿರ್ಬೇಕು ಪೂರ ಜಗ್ಗಿನು ಈ ಪೇಸ್ಟ್ ಹತ್ತಿದಂಗ ಹತ್ತಕ್ ಬಜಿಗೆ ಹೆಂಗ್ ಹತ್ತತ ನಾವು ಮೆಣಸನಕೆಯಿ ಎದ್ದಿದಾಗ ಹೆಂಗ ಹತ್ತದ ಹಂಗ ಹತ್ತತ್ಬಡ್ದ ಇಟ್ಟು
ಹಾ ಹಾ ಹಾ
ಸುಮ್ನೆ ಉದುಉದ್ರದ್ರಾಗ ಎತ್ತಿರಬೇಕು
ಹೌದೇನು
ಹ್ಮ್ ಚೆನ್ನಾಗ ಆಗ್ತವ್ ಒಂದ್ಸಲ ಮಾಡಿ ನೋಡ್ ನಾಳೆ ಸಂಡೆ ಐತೆಲ್ಲ
ನೋಡ್
ನನೀಗ ಅರ್ಧ ಕೆಜಿದ್ ಹೇಳನಿ ನಿನಗೀಗ ಅರ್ಧ ಕೆಜಿದ್ ಮಾಡಿ ನೋಡು ಚೆನ್ನಾಗ ಆಗ್ತದೆ
ಕಾನ್ಫ್ಲವ ರೊಟ್ಟಿ ಜಾಸ್ತಿ ತರ್ಸ್ಲೇನೆ ಸ್ವಲ್ಪ ತರ್ಬೋದ ಅ ಮೂರ್ ನಾಕ್ ಸ್ಪೂನ್ ಅಂದ್ರೆ ಒಂದ್ ಅರ್ಧ ಕೆಜಿ ನೆಡಿತೈತಲ್ಲ
ಹ ನಾ ನಾಲ್ಕ್ ಸ್ಪೂನ್ ನೆಡೀತದ ನೋಡು ಕಾರ್ನ್ಫ್ಲೋರ್
ಹ್ಮ್ ಹ್ಮ್ ಹ್ಮ್ ಹ್ಮ್
ನಾವು ಊಟ ಮಾಡ್ತೀವಲ್ಲ ಅದೇ ಸ್ಪೋನಲೆ
ಹ ಹಾ ಮತ್ತೆ ಫಿಶ್ ಫ್ರೈ ದು ಹೇಳಕ್ ಒಂದುಸತಿ ಅದನ್ನ ಇದೇ ತರ ಮಾಡ್ಬೇಕ
ಫಿಶ್ ನು ಇದೇ ತರ ಅಂದ್ರೆ ಅದಕ್ಕೆ ಒಂದ್ ಸ್ವಲ್ಪ ಹುಣ್ಸೆ ರಸ ಹಾಕೇಬಹುದು ಅಂದ್ರೆ ಕಾರ್ನ್ಫ್ಲೋರ್ ಹಾಕ್ತಿವಲ್ಲಾ ಹ ಕಾರ್ನ್ಫ್ಲೋರ್ ಮತ್ತೆ ಖಾರ ಉಪ್ಪು ಹ ಉಪ್ಪು ಏನು ಹಾಕಿ ಆಕ್ಲಿಕ್ಕಿಲ್ಲ ಎಲ್ಲ ಬೆಳ್ಳಿ ಪೇಸ್ಟ್ ಆಗ್ತತಿವಲ್ಲ ಅದ್ರಾಗೆ ಇರ್ತದ ಬರಾಬರಿ ಆತದ ಅದಕ್ಕ ಅದಕ
ಹ್ಮ ಹ್ಮ
ಒಂದ್ ಸ್ವಲ್ಪ್ ಖಾರ ಯಾವ್ದನ್ನು ನಮ್ಗ್ ಬೇಕಾದದ್ದು ಮಟನ್ ಮಸಾಲ ಆಗ್ಲಿ ಚಿಕನ್ ಮಸಾಲ ಆಗ್ಲಿ ಅದ ಒಂದ್ ಸ್ಪೂನ್ ಹಾಕ ಹಾಕೋಬೇಕು ಹಾಕೊಂಡು ಅದಕ್ ಏನ್ ಮಾಡ್ಬೇಕು ಮೊಟ್ಟೆ ಹಾಕ್ಬೇಕು ಮೊಟ್ಟೆ ಫುಲ್ ಒಂದ್ ಮೊಟ್ಟೆ ಹಾಕ್ಬಾರ್ದು ಅರ್ಧ ಹಾಕ್ಬೇಕಷ್ಟೆ
ಫಿಶ್ ಗುನು ಮೊಟ್ಟೆಬೇಕೇನ ಅಕ್ಕಾ
ಹ್ಮ್ ಅದಕ್ಕೂಮ್ ಮೊಟ್ಟೆ ಹಾಕ್ಬೇಕಕ್ ಯಾಕಂದ್ರೆ ಮೊಟ್ಟೆ ಹಾಕ್ಲಿಲ್ಲ ಅಂದ್ರೆ ಏನಾಗ್ತದ ಹಿಂಗ ತಗೊಂಡ್ ಎಣ ಎಣ್ಣೆದಾಗ ಬಿಟ್ಟುಕುಡ್ಲೆ ಅದು ಮ್ಯಾಲ ಹಚ್ಚಿದ ಮಸಾಲೆ ಎಲ್ಲ ಬಿಟ್ಕೊಂಡ್ಬಿಡ್ತ ಮಸಾಲೆ ಕಡೆಕ ಪೀಸ್ ಕಡೆ ಹಾಗ್ಬಿಡ್ತಾವ ಮೊಟ್ಟೆ ಹಾಕಿ ಹಕಿದ್ರೆ ಹಿಡ್ಕೊಂತದ ಹಿಂಗ್ ಗಟ್ಟೆಗ್
ಹಾ ಹೌದೇನು
ಅಂದ್ರೆ ಮೊಟ್ಟೆ ಅದಕ್ ಬಾಳ ಹಾಕಬಾರದು ಈಗ ಒಂದ್ ಅರ್ಧ ಕೆಜಿ ಫಿಶ್ ಮಾಡಕತ್ತಿದ ಅಂದ್ರ ಒಂದ ಅರ್ಧ ಮೊಟ್ಟೆ ಸಾಕು ಹಿಂಗ ಬೇರೆ ಬಟ್ಲ್ದೊಳಗೆ ಹಿಂಗ್ ಸ್ಪೂನ್ ತಗೊಂಡು ಹಿಂಗ್ ಟಕ್ಟಕ್ ಮಾಡಿ ಮಾಡಿ ಕಲ್ಸ್ಕೊಂತೀವಲ್ಲ ಹಂಗ ಕಲ್ಸ್ಕೊಂಡು ಅದ್ರಾಗ ಅರ್ಧ ಅಷ್ಟೇ ಹಾಕ್ಬೇಕು ಬಾಳನು ಹಾಕ್ಬಾರ್ದ
ಹ್ಮ್ ಹ್ಮ್
ಆಮ್ಯಾಗ ಅದಕ್ ಒಂದು್ ಒಂದ ಎರಡು ಸ್ಪೂನು ಹುಣ್ಸೆಣ್ಣನ್ ರಸ ಹಾಕ್ಬೇಕು ಹ್ಮ್ ಅದದು ಚೆನ್ನಾಗ ಆಗ್ತ ಅಂದ ಅದನ್ನುೂ ಪೂರ ತೆಳಗ್ ಮಾಡ್ಕೋಬಾರ್ದು ಇವಾಗ ಇದು ಚಿಕನ್ದ ಹೆಂಗೆ ಹೇಳಿಲಿ ಹಂಗಗೆ ಮಾಡ್ಬೇಕು ಹ ಅದನ್ನು ಹಿಂಗೆ ಕಲ್ಸಿ ಇಡ್ಬೇಕು ಫಸ್ಟ್ ಗೆ ಅದು ಮಸಾಲೆ ಎಲ್ಲಾ ನೀಟಾಗಿ ಕಲ್ಸ್ಕೊಂಡ್ ಆದ್ಮೇಲೆ ಅದೊಳಗೆ ಫ್ರೀಯ ಫಿಶ್ ಹಾಕಿ ನೀಟಾಗಿ ಎಲ್ಲ ಕಡೆಗೆ ಹಚ್ಚಿಗೆಸಿಂದ ಕಲಸಿಡಬೇಕು ಆಮೇಲೆ ಡೈರೆಕ್ಟಾಗಿ ಎಣ್ಣೆ ಹಾಕೋದು
ಹ್ಮ್ ಅಂದ್ರೆ ಇದು ಫಿಶ್ಗೆ ಅದು ಅದು ತಲಿ ಇರ್ತೈದ ಅಲ್ ತಲಿ ತೆಗಿಬೇಕನು
ಹ ತಲಿ ಹಾಕ್ಬಾರಡ್ದು ಕಬಾಬಿಗೆ ಚೆನ್ನಾಗ ಆಗಲ್ಲ ತಲಿ ಬಾಲ ತೆಗೆದಬಿಡ್ಬೇಕು
ಬಿಡಕ ತಲ್ಲಿ ಇರ್ತಿತಿಲ
ಹ ತಲಿ ಹಾಕ್ಬಾರ್ದು ನಡು ಏನ್ ಪೀಸ್ ಇರ್ತ ಇರ್ತಾವಲ್ಲ ಹೊಟ್ಟಿ ಪೀಸ್
ಹ್ಮ್ ಸಣ್ಣ ಸಣ್ಣ ಈ ಸಣ್ಣ ಸಣ್ಣೇ ಕಡಿಬೇಕಿಲ್ಲಕ ಅವನು.
ನಡೀತದ್ ನೀನ್ ಹೆಂಗ ಎಷ್ಟು ದೊಡ್ಡ ಕೊಡದ್ೂನು ನಡಿತದೆ.
ಹೌದಾ.
ಇಲ್ಲ ಡೈರೆಕ್ಟ್ ಆಗ ಒಂದೊಂದು ಫಿಶ್ನು ಮಾಡ್ತಾರೆ ನೋಡಿದೀಿ ಫಶ್ ಫ್ರೈ.
ಹಾ ಅದೇ ಅಕ್ಕ ಮಾಡದ್ ನೋಡಿನಿ ಆದ್ರೆ ನಾನ್ ಮಾಡಿಲ್ಲಾ.
ಹಾ ಹಂಗು ಮಾಡ್ಬೋದು ಇಲ್ಲ ಹಿಂಗ್ ಲೇಯರ್ ಲೇಯರ್ ಸ್ಲೈಸ್ ಕಟ್ ಮಾಡಿ ಹಾಕ್ತಾರಲ್ಲ.
ಹ್ಮ್ ಹ್ಮ್.
ಹ್ಞೂ ಹಂಗೆ ಸ್ಲೈಸನ್ನುೂ ಕಟ್ ಮಾಡಿ ಆದ್ರೆ ಅದನ್ನು ಮಾಡ್ಕೊಬೋದು ಚೆನ್ನಾಗಿತ್ತು.
ಹ್ಮ್ ಹ್ಮ್.
ಹ್ಮ.
ನೀ ನೀನ್ ಹೇಳದು ಎರಡಕ್ಕೂ ಬರ್ತೋದೇನಕ್ಕ.
ಹ್ಮ್ ಇದು ಫಿಶ್ ಇ ಮಾಡ್ಬಹುದು ಫಿಶ್ಗೆ ಒಣ್ೆನ್ ರಸ ಅಷ್ಟೇ ಹೆಚ್ಚಿಗೆ ಹಾಕ್ಬೇಕು ಅದು ಚಿಕನ್ಿಗೆ ಒ್. ಶೆಂಡ್ರಸೆ ನಕಂಗಿಲ್ಲ.
ಹ ಹಾ.
ಹ್ಮ್ ಹುಣಸೆ ಹಣ್ಣು ಹಾಕಿದ್ರೆದ ಟೇಸ್ಟ್. ಬರ್ತದ ಬಟ್ ಫಿಶ್ ಜಲ್ದಿ ಬಂದ್ಬಿಡ್ತದ ಹುಷಾರಾಗಿ ನೋಡಿ ಪಟ್ನ ಹಾಕಣ ಒಂದ್ ನಿಮಿಷನುೂ ಅಷ್ಟೇ. ಒಂದೇ ನಿಮಿಷ ಪಟ್ ಅಂತ ತೆೆಗೆ ಬಿಡ್ಬೇಕು ಅದು ಬೇಗ ಬೇಯ್ತದೆ ಫಿಶ್.
ಹೌದಕ್ಕ ಐದ್ ನಿಮಿಷದ ಎರಡು ನಿಮಿಷನ ಆಗಲ್ಲದು.
ಆಗಲ್ಲ ಆಗಲ್ಲ ಜಲ್ದಿ ಮೆತ್ತಗಾಬಿಡ್ತದೆ. ಒಂದ್ ಸ್ವಲ್ಪ ಕೆಂಪಗತನ ಬಿಟ್ಟು ತೆಗಿಬೇಕಷ್ಟೆ.
ಹ್ಮ್ ಹ್ಮ್ ಅರ್ಶಿಣ ಹಾಕ್ಬಾರ್ದ ನನಾಗ ಕಲರ್ ಬರೋದ.
ಹರೀಶಣ ಇಲ್ಲ ಬೇಕಿದ್ರ ಕೇಸರಿ ವಿಪ್ಪ ಕೇಸರಿ ಇರ್ತಿತ್ತಲ್ಲಾ. ಕಲರ್ ಹ ಇದು. ಕಬಾ ಚಿಕನ್ ಕಬಾಬಿಗುನು ಅದನ್ನ ಕಲರ್ ಹಾಕೋಬಹುದು ನಾನನ್ ಆಪ್ಷನಲ್ ಅಂತ ಹೇಳಿಲ್ಲ ಒಬ್ಬೊಬ್ರು. ಕಲರ್ ತಿನ್ನಲ್ಲಲ್ಲ ಹ್ಮ್ ಕಲರ್ ಬೇಕಿದ್ರೆ ಹಾಕೋಬಹುದು. ಅದು ಇಲ್ಲಾಂದ್ರ ಇಲ್ಲ.
ಹ್ಮ್ ಹ್ಮ್.
ಆ ಕಲರ್ ಹಾಕಿದ್ರೆ ಒಂದ್ವಲ್ ಕೆಪ ಅನಸ್ತಾವ ಇಲ್ಲಂದ್ರ ಬೆಳಗತಾವ ಹೊಟೆ.
ಅದೇ ಅ ಕಲರ್ ದ್ರೆ ನಮ್ಮ್ ಮನೆಗ ಕಲರ್ ನೋಡ್ ಉಣತರ.
ಹ್ಮ್ ಹಾಕೇಬೋದು ಒಂದ್ ಸ್ವಲ್ಪ ಹಂಗೇ ಅದೇ. ನೀರ ಕಲ್ಸ ಹಾಕ್ಬಡ್ದ ಕಲರ್ ಡರೆಕ್ಟ್ ಹಾಕ್ಬೇಕು ಒಣ ಪುಡಿನೇ ಹಾಕ್ಬೇಕ ಕಸವಿಂಗಟ್ಟ. ಕಲಸ್ತಿರ್ತವಲ್ಲ ಹ ಬರಿ. ಹಓಹ್ಣ ಪುಡಿನಿ ಅದ್ರೊಳಗೆ ಹಾಕ್ಬೇಕಕ್ ಅ್ ಕೆಂಪಗ್ ಆತ್ ತಾನೆ.
ಹ್ಮ್
ಹ್ಮ.
ಆಯ್ತ್ ಕರ್ದು ತಿನ್ನೋದನ.
ಕಾಯದು ಬಿಸಿ ಬಿಸಿ. ತಿನ್ನೋದು ಸೂಪರ್ ಇರ್ತದೆ ಆಮೇಲೆ ನಿಂಬೆಣ ರಸ ಬೇಕಿದ್ರೆ. ತಿನ್ಬೇಕಾದ್ರೆ ಮೇಲೆ ಎಂಡಿಕೆಬಹದು.
ಹೌದಣ.
ಹ್ಮ
ಮತ್ತೆ ಯಗ ನೀವು ಬರ ಕಬಾಬಿ ಮಾಡ್ತೀರಿನ ಸಾಂಬಾರದ ಏನು ಮಾಡಲ್ಲೇನು.
ಬರೇ ಕಬಬ ಹೆಂಗ್ ಮಾಡ್ತಾರೆ ಎಲ್ಲಾ ಮಾಡ್ತೀವಿ ಸಾಂಬಾರ್ನು ಮಾಡ್ತೀವಿ ಸುಕ್ಕ ಮಾಡ್ತಿವಿ.
ಸುಕ್ಕನ್ ಇದೇ ತರ ಮಾಡ್ಬೇಕೇ ಕಬಾಬ್ಬಿ ಬೇರೆ ಸುಕ್ಕ ಬೇರೆೇನ.
ಸುಕ್ಕ ಅಂದ್ರೆ ಅದು ಹಿಂಗ ಹೆಂಗಪ್ಪ ನಿನ. ಹೆಂಗ ಹೇಳಿ ನನ್ ಗ್ರೇವಿ ತರ.
ಹಾ ಹಾ.
ಹ್ಮ್ ಅದನ್ನು ಮಾಡ್ತೀವಿ ಸಾಂಬಾರ್ನು ಮಾಡ್ತೀವಿ. ಹ್ಮ್ ನೀವ್ ಹೆಂಗ್ ಮಾಡ್ತೀರಿ
ನಾವ್ ಸಾಂಬಾರೇ ಮಾಡ್ಬಿಡ್ತಿೀವಕ್ಕ ಅದೇ ಬ ನಾವು ಫಸ್ಟ್ಿಗೆ ಎಣ್ಣೆ ಹಾಕಿತ್ ಚಿಕನ್ ಹಾಕಿ ಖಾರ ಉಪ್ಪು ಹಾಕ್ತಿೀವಿ ನೋಡು ಸ್ವಲ್ಪ ಸಡನ್ಲಿ ಹಾಕಲ್ಲ ಅವಖಾರ ಉಪ್ಪು
ಹ್ಮ್ ಸ್ವಲ್ಪ ಎಣ್ಣೆ ಫ್ರೈ ಆದ್ಮೇಲೆ ಹಾಕ್
ಎಣ್ಣಿ ಕಾಯಾಕಿ ಇಟ್ಟು ಬಳ್ಳುಳಿ ಸುಲ್ಕೊಂಡಿರ್ತಿ ನೋಡ್ ಬೋಳ ಹಾಕಿ
ಹ್ಮ್ ಹ್ಮ್
ಆಮೇಲೆ ಚಿಕನ್ ಹಾಕ್ತಿೀವಿ ಚಿಕನ್ ಹಾಕಿಂದೆ ಅದು ಸ್ವಲ್ಪ ಬೇಯತನ ಬಿಡ್ತಿೀ ಒಂದೆ ಅವ ಡುಗ ಬರಾನ ದೊಡ್ಡ ನಾವು ಕಕಳಿ ತರಲ್ಲಕ್ಕ ಸಣ್ಣಕೋಳಿದ ಟೇಸ್ಟ್ ಆಗಲ್ಲ ಅಂತ ತರಲ್ಲ
ಜಾಸ್ತಿ ಕುಸತಿರರಾ
ಹೌದು ಅದಕ್ಕೆೇ ನಂಗ ನಮ್ ಮನೆ ತಿನ್ನಲ್ಲ ಅದಕ್ಕೆ ಅ ದೊಡ್ಡ ಕೊಡ್ದ ತರಿಸಸ್ತೀವಲ್ಲ ಅದ್ ಜಲ್ದಿ ಕುದ್ಯಲ್ಲ ಕುದ್ಲಾರದಕ್ಕೆ ನಾವು ಒಂದ್ ಸ್ವಲ್ಪ ಎರಡು ಎರಡುಗ ಕುದಿಸಿ ಆಮೇ ಖಾರ ಉಪ್ಪುಾಕ್ತಿವಿ ಉಪ್ಪು ಖಾರ್ ಹಾಕಿದಂದ್ರೆ ಇಲ್ಲ ಅಂದ್ರೆ ಅದು ಹೆಂಗಾಗ ಬಿಡ್ತದ ಅಂದ್ರ ಕಬ್ಬರ್ ಬಿಡ್ತದ ಕುದ್ದೇ ಕುದ್ದ್ದ ಇಲ್ಲ ಜಲ್ದಿ
ಹ್ಮ್್ಮ್ ಅಂದ್ರೆ ಹಸಿದ ಹಂಗೆ ಎಣ್ಣಿದೊಳಗೆ ಒಂದ್ ಎರಡುಗ ಕುದಿ ಬಿಡ್ತರಿ
ಎರಡುಗ ಹಾ ಕುದಿ ಶ್ಯಾಮಾ ಖಾರ ಉಪ್ಪು ಅರ್ಶಣ ಹಾಕ್ತಿೀವಿ ನೀರ್ ಹಾಕಲ್ಲಕ್ಕ ನೀರ್ ಹಾಕಲ್ಲ ಆಮೇಲೆ ನೀರ್ ಹಾಕ್ತಿೀವಿ ಸ ಅರ್ಶಿಣದ್ದು ಸ್ಮೆಲ್ ಆಗ್ತದ ಅಕ್ಕ ಅರ್ಶಿ ಅರ್ಶಿ ಸ್ಮೆಲ್ ಆಗಲ್ಲ
ಹ್ಮ್ ಹ್ಮ್ ಹ್ಮ್
ಾರನು ಾಟ್ ಾಟ್ ಆಗ್ತದ ಅದ್ರ ಸಲ ಜಲ್ದಿ ನೀರ್ಾಕಲ್ಲ
ಹೌದೌದೌದು
ದು ಇನ್ನೊಂದುಗ ಕುದಿಸ್ಬೇಕು ಒಳ್ಳೆ ಮತ್ತೆ ಖಾರ ಉಪ್ಪು ಕ ತಳ ಅಂಟ್ಸಂಗ ಕುದಿಸಬಾರ್ದು ಒಂದ್ ಉಗ ಬರ ತನ ಕುದಿಸಿ ಅದು ನಮ ತಂಗಿಗ ಇಷ್ಟ ಅದು ಫ್ರೈ ತೋಬೋದು ತಿನ್ನಕದ್ರ್ನು
ಹೌದೌದು ಖಾರ ಉಪ್ಪ ಹಾಕಿದ್ೆ ಒಂದ್ ಸ್ವಲ್ಪ ತಕ್ಕೊಬಹೋದು
ಹಾ ಚಂದ ಇರ್ತೈತಿ ಅದಷ್ಟ
ಹ್ಮ
ು ನ ಇದು ಮಿಕ್ಸರ್ ಹಕೊಂಡಿರೋದು ಕೊಬರಿ
ಹ್ಮ್
ಲ ಗಡಿ ಟಮ ಎಷ್ಟ ಮತ್ತೆ ಕುಸ
ಹ್ಮ್ ಈ ಕೇಳದ ಅದ್ರ ನೆಟ್ವರ್ಕ್ ಬರಲ್ಲ ಅನ್ನಸ್್ತದ ಹ್ಮ್ ಹೇಳಳು
ಅಂದ್ರೆ ನಾವು ಖಾರ ಉಪ್ಪದ ಹಾಕಿರ್ತಿವಲ್ಲ ಮಿಕ್ಸರ್ ಕ ಹಾಕಿ ಇಟ್ಕೊಂಡಿರೋದ್ರೆ ಹಾಕ್ತಿವಿ ಅದ್ರೊಳ ಖ ಆರಪ ಹಾಕಿರದ್ರ ಚಿಕನ್ ಟಮಾಟಿ ಉಳ್ಳಾಗಡ್ ಡ್ಡಿ ಮ ಇದ ಗಬ್ರಿ ಉರ್ಕೊಂಡ್ರತಿೀವಿ
ಹ್ಮ್ ಹ್ಮ್
ಅದ್ನ್ನ ಉುರ್ಕೊಂಡು ಮಿಕ್ಸರ್ ಕ ಹಾಕೊಂಡು ಅದನ್ನ ಮತ್ತೆ ಪಾಣದಾಕ್ತಿೀವಿ ಅವಾಗ ಖಾರ ಉಪ್ಪು ಮತ್ ಚಿಕನ್ ಅದೆಲ್ಲ ಹಾಕ್ತಿದವಲ್ಲಾ
ಹ್ಮ ಹಂಗೆ ಡೈರೆಕ್ಟ್ ಮಸಾಲೆಿನೇ ಹಾಕ್ತಿರದ್ರೊಳಗ
ಹಾ ಮಸಾಲೆಿನ ಹಾ ಹವಿ ಮಸಾಲೆ ಹಾಕಿಸಿದ್ರ ಅದ್ನ್ನ ಸ್ವಲ್ಪ ಇನೊಂದು ಉಗ ಕಾಯಸತನ ಅದ ತಿರ್ಗಡ್ಬೇಕ ತಿರ್ಗಡ ಎಂದ್ರ ಒಂದ್ ಉಗಾ ಮತ್ತೆ ಒ ಕಾಯಿ ಇದ್ ಮಾಡ್ಬೇಕು ಇದ ಕಡ ಬೇಕು ಅ ಸ್ಥಳ ಅಂಟ್ರಸ್ತನ ಬಿಡಬಾರು ಮತ್ತೆ ಆಮೇಲೆ ಬಿಸಿನೀರ್ ಕಡೆ ಸಪ್ರೇಟ್ ಆ ಕಸ್ಕೊಂಡ್ರೆ ಜಲ್ದಿ ಆಗ್ಬಿಡ್ತದ ಚಿಕನ್ ಅದ ತಾಸೊಳಗ ಆಗ್ಬಿಡ್ತದ ಕುದ್ ಬಿಡ್ತದ ಬಿಸಿನೀರು ಒ್ದಾಡ ಬಿಸಿನೀರು ಇಟ್ರೆ
ಹಾ ಹಾ
ಬಿಡ್ತಿೀವಿ ಆಯ್ತದು ಮೊದ್ಲೆ ಬೆಂದಿರ್ತೈತಲ್ಲ ಚಿಕನ್
ಹೌದೌದ್ ನೀರ್ ಕುುದ್ರೆ ಸಾಕು
ಕುದ್ರೆ ಸಾಕು ಜಲ್ದಿನ ಆಗ್ಬಿಡ್ತದ
ಹೌದೌದು ನೀವ್ ಹಿಂಗ್ ಮಾಡ್ತರ ನಾವು ಹಂಗ್ ಮಾಡಲ್ಲ ಮಸಾಲ ಎಲ್ಲ ಫಸ್ಟ್ೇ ಹಾಕಲ್ಲ ನಾ್ ಚಿ ಚಿಕ್ಕನ್ ಎಲ್ಲ ಕ್ದು ಮೆತ್ತಗಾದ್ಮೇಲೆ ಆಮೇಲೆ ಹಾಕ್ತೀವಿ ನಮ್ಮ ಮನ್ಯಾಗ ಅದಕ್ಕೆ ಕೇಳಿದೆ
ಹೌದಾಕ ನಾವು ಮುಂಚೆ ಹಂಗೆ ಮಾಡ್ತಿದ್ವಿ ಅದು ಸ್ವಲ್ಪ್ ಟೇಸ್ಟ್ ಕಮ್ಮಿ ಆಗ್ತದ ಅದು ಮಸಾಲೆ ಪದಾರ್ಥ ಮತ್ತ ಜಲ್ದಿ ಅದ ಕುದ್ದಿದದ ಅಂದ್ರರುನು ಸ್ವಲ್ಪ ಜಲ್ದಿ ಅದಕ್ ಇಡ್ಕೊಂಡಿರಲ್ಲ ಚಿಕನ್ ಇಿಡ್ಕೊಂಡಿರಲ್ಲ ಅದು
ಹೌದೌದು ಹೌದೌದೌದು ಸಾಂಬಾರ್ ಮಾತ್ರ ಸ್ಮೆಲ್ ಆತದೆ
ಹಾ ಚೆನ್ನಾಗ ಸಾಂಬ್ರ ಅಷ್ಟ ಚಂದ ಆಗ್ತದೆ ಚಿಕನ್ ತಿಿನನ್ನಾಗ ಸಪ್ಪ ಸಪ್ಪು
ಹೌದೌದೌದು
ಅದಕ್ಕೆ ನಾವು ಈ ತರ ಮಾಡ್ದವಿ
ನೋಡಮ್ಮ ನಾನು ಒ ಆಸದ ಆತರ ಮಾಡಿ ನೋಡ್ಬೇಕಕ್ ಒಂದ್ಸಲ ಹೆಂಗತು ಅಂತೇಳಿ
ಹ್ಮ್ ಬಿಸ ನೀೀರ್ ಹಾಕೊಂಡ್ರೆ ಜಲ್ದಿನೇ ಆಗ್ಬಿಡ್ತದ ನೋಡ್ ಚಿಕನ್ ಅಂದ್ರೆ ಸ್ವಲ್ಪ್ ಕುದಿಯ್ಯಾಕ್ ಬಿಡ್ಬೇಕ ಅದ್ನು ಕುದ್ಿಲ್ಲಂದ್ರೆ ಹಂಗೆ ಕುುದಸಕ ಬಿಡ್ಬೇಕ ಅ ಕತ್ಕ್ ಬಿಡ್ತದಲ ಚಂದಾಗಿರ್ತತಿ
ಹೌದೌದು ಚಿಕನ್ನು ಮಟನ್ನು ಎರಡು ಹಗೆ ಮಾಡ್ತೀರೇನು ಸೇಮು
ಚಕ್ಕನ್ ಅಷ್ಟೇ ಮಾಡ್ತೀನಿ
ಹ್ಮ್ ಅಮ್ಮ ಮಾಡ್ತಾರನು ಹ್ಮ್ ಹ್ಮ್ ಹ್ಮ್
ಅ ಬೇಕಿದ್ರೆ ನಾವು ಜಾಸ್ತಿ ಅದು ಇದು ಅಲ್ಲ ಪೇಸ್ಟ್ ಬರಳದು ಯೂಸ್ ಮಾಡಲಕ್ಕ ಅದ ಜಾಸ್ತಿ ಈ ಒಂಥರ ಇದ ಇರ್ತದ ಅದು ಹುಳಿ ಹುಳಿ ಇರ್ತದಲ್ಲ ಹುಳಿ ಹುಳಿದ್ರೆ ಚಿಕನ್ ಕ ಚಂದೆ ಆಗಲ್ಲದು ನಾವ್ ಬಾಳ್ ಹಾಕಲ್ಲ ಇದು ಅಲ್ಲ ಪಟೇಸ್ಟ್
ಹೊರಗೆ ತರೋಲ್ಲ ಆದರೆೆ ಕಬಾಬ್ ಮಾಡಿದರೆೆ ಮಾತ್ರ ಹೊರಗಿನ ತರಿಸ್ತೀನಿ ಯಾಕಂದ್ರೆ ಇದು ಮನೆಯಂದು ಅದು ನಾವು ಫ್ರೆಶ ಆ ಮಾಡಿರ್ತಿವಲ್ಲ ಅದ ಹುಳಿುಳಿ ಹತ್ತಂಗಿಲ್ಲ ಅದ್ರೊಳ ನಾವ್ದಕ್ಕ ನ್ ನೀ್ ಒಣ್ಸೆಣ್ಣದ ಏನು ಹಾಕಲ್ಲಲ್ಲ ಅದನ್ನೇ ಉಳಿ ಇರ್ತತಿ ಹಾಗಿ ಅದ ಅದೇ ತರಿಸತೇನಿ ನಾನು ಚಿಕನ್ ಕಬಾಬ್ ಮಾಡಿದಾಗ ಮಾತ್ರ ಹಾಕದು ಇಲ್ಲಾಂದ್ರೆ ಮನೇಲ್ಲ ಎಲ್ಲಾ ಬಳ್ಳಳ್ಳಿ ಎಲ್ಲಾ ತಂದು ಮಿಕ್ಸರ್ ಕಾಕೊಂಡ್ ಇಟ್ಕೊಂಡಿರ್ತೀನಿ
ಹ್ಮ್ ನಡಿತ್ತುದ ನಾವ್ ಅದಗನ ಅಲಪ ಎಷ್ಟ್ ಜಾಸ್ತಿ ಹಾಕಲ್ಲ ಯಾವಾಗೋ ಒಂದ್ ಸ್ವಲ್ಪ ಹಾಕಿರ್ತೀವ ಹಾಕಿದ್ರೆ ಲೈಟ್ ಆಗಿ
ಉಪ್ಪು ಗೊತ್ತಾಗಲ್ಲಲ್ಲಾ ಹಾಕ ಅದ್ರಾಗ್ರ ಬರ ಬರಿ ಇರ್ತದ ಒಂದ್ ಪ್ಯಾಕೆಟ್ ಹಾಕ್ ಬಿಡ್ತಿನಿ ನನ್ ಒಟ್ಟ ಉಪ ಹಾರ್ಸಕ ಹೋಗಲ್ಲ ಅಲ ಪೋ ಪೇಸ್ಟ್ ಹಾಬ ಬಿ್ರ ಆಯತ ಬರ ಬರಿ ಆಗ್ಬಿತು ಹ ಕಬಾಬ್ ಮಾಡಿದಾಗ ಅಷ್ಟ ತರಿಸ್ತೀನ ಆಲ ಪೇಸ್ಟ್ ಇಲ್ಲಾಂದ್ರೆ ಇಲ್ಲ ಮನೆಯಗೆ ಮಾಡ್ಕೊತೀನಿ
ಹ್ಮ್ ಹ್ಮ್ ಮತ್ತೆ ಕುದಿನ ಕೊತ್ತಂಬರಿ ಇದ್ರೆ ಸೇರ್ಸ್ಕೋಬಹದ ಅದಕ್ಕೆ ಚಂದ ಆಗ್ತದ ಪುದಿನ ಕ ಪುದಿನನಾ ಸ್ವಲ್ಪ ಆಗ್ಬೇಕು ಕೊೊಂಬರಿ ಜಾಸ್ತಿ ಆಾಿದ ನಡಿತತದೆ
ಹಾ ಹ ಪುದೀಿನ ಸ್ವಲ್ಪೇ ಹಾಕ್ಬೇಕು ಅದು ಬಾಳ್ ಸ್ಮೆಲ್.
ಹ್ಮ್ ಜಾಸ್ತಿ ಖಾರ ಖಾರ ಆಗ್ಬಿಡ್ತದ.
ಹ್ಮ್ ಮತ್ತೆ ಊಟ ಆಗಿಲ್ಲ ಇನ.
ಏನ ಇಲ್ಲಾಕ್ಕ ಮಧ್ಯಾಹ್ನ ಮಾಡ್ಬೇಕು ನಿಮ್ದು
ನಾನು ಊಟ ಮಾಡಿ ಹಚ್ಲ ಮತ್ತ
ಹಾ ಸರಿ ಅಕ್ಕ
ಹಾ ಸರಿ ಇಡ್ಲಮ್ಮ.
ಹಾ ಸರಿ